ಏನೋ ಏನೋ ಅಪರೂಪಕ್ ಕಾಲ್ ಮಾಡಿ ಬಿಟ್ಟಿಯಾ.
ಏನ್ ಮಾಡ್ತೀರ ಸಡನ್ಲಿ ಏನ್ ಮಹ ಬಂತ್ರ್ ನೆನ್ಪ್ ಬನ್ ಯುಗಾದಿ ಬೆಳೆವಿಮೆ ಬಗ್ಗೆ ಕೇಳಕ್ಕೆ
ಬರೇ ನೆನಪ್ ಬಂದಾಗ ಅಷ್ಟೇ ಕಾಲ್ ಮಾಡ್ತಿರ ನೋಡಿ ನೀವು ಅದ್ ಇದ್ ಕೆಲ್ಸ ಇದ್ದಾಗಷ್ಟೇ. ಡೈಲಿ ಡೈಲಿ ಯಾಕ ಮಾಡ್ತೀರಿ ಹೇಳಿ ನಿಮ್ ಲವರ್ಗೆ ಮಾಡ್ತೀರ.
ನಮ್ಗೆ ಯಾರ ಲವರ್ ಅದರೀ ಸರ.
ಮಂದಿ ಅದಾರೇನು ಒಬ್ರ ಇಬ್ಬ್ರ ಒಂದೊಂದೂ ಓಣಿಗ್ ಒಬ್ಬೊಬ್ರ್ ಜನ ಇಟ್ಟಿದ್ರಿ.
ಇಲ್ಲ ಇಲ್ಲ ರೀ ಸರ್ ಹಂಗೇನ್ ಇಲ್ರಿ ಅಪ್ಪ ಹಂಗೇನ್ ಇಲ್ರಿ. ಯಾವ್ ಸುಂದರಿ ರೀ ಸರ ಸರ ನನ್ ಪರಿಸ್ಥಿತಿ ನನ್ಗ್ ಗೊತ್ರಿ.
ನಾವೆಲ್ಲಾ ನೋಡಿವ್ ತಗೋರಿ ಕಾಲೇಜ್ ಟೈಮ್ನಾಗ ಏನ್ರೀ ನಿಮ್ ಹಾವಳಿ ಎಲ್ಲಾರೂ ಬಂದೇನವ ಬನ್ ನವಜ ಅಂತ್ರು ಕಾಲೇಜಲ್ಲಿ ಸ್ಕೂಲಲ್ಲಿ. ನೋಡ್ರಿ ನಿಮಗ್ ಗೊತ್ತಿಲ್ರಿ ನಮಗ್ ಗೊತ್ತದ ಅದು ಏನದಂತ. ನಾವು ಹಿಂದಿಂದ ಕೇಳ್ತಿದ್ವಿ ನನ್ಗೆ ಅವನಂದ್ರ್ ಇಷ್ಟ ನಂದ್ರೆ ಇಷ್ಟ ಬಟ್ ಆದ್ರೆ ನಮ್ಗ ಅವನ್ ಹತ್ರ ಎಲ್ಲಿ ಹೇಳ್ಕೊಂಡ್ರೆ ಹ ಏನ್ ಮಾಡ್ತಾನ ಇಲ್ಲ ಗೊತ್ತಿಲ್ಲಾ ರೆಸ್ಪಾನ್ಸ್ ಮಾಡ್ತಾನ ಇಲ್ಲ ಅಂತ ಅಂಜಿ ಬಂದತ್ರಿ.
ಎಲ್ಲಿ ಸರ್ ಕೇಳೋದೆ ಏನ್ ಹೇಳ್ತ್ರಿ.
ಆ ಟೈಮ್ನಾಗ ನಿಮ್ದ ಹೆಂಗಿತ್ತಂದ್ರಿ ಓದೋ ಅಂತ ಮೈಂಡ್ಸೆಟ್ ಇತ್ರಿ ಹುಡುಗಿಯರ್ಗ್ ಕಡೆ ಗಮನ ಹರ್ಸ್ತಿಲ್ರಿ ನೀವು.
ಹೌದೌದ್ರಿ ಸರ್ ಇತ್ರಿ ಮತ್ ಏನ್ ಮಾಡ್ತ್ರಿ ಅದು ಏನ್ ಮಾಡಕ್ ಆಗಲ್ರಿ.
ಹ ಆದ್ರೆ ಹೇಳ್ಕೊಳ್ರಿ ಏನ್ ಬ್ರೆ ಬ್ರೇಕಪ್ ಐತಿವಾಗ ನಿಮ್ದು. ಹಲೋ ರೀ
ಕುತ್ರಿ ಏನ್ ಮಾಡಕ್ ಕುತ್ರೀ ಹಿಂಗ್ ಎಷ್ಟೊಂತ ಪಟ ಬುಕ್ ಮಾಡಿದ್ರಿ ಹದ್ನೋಳ್ರಿ ಹ್ಮ್ ಮ ಆಗ್ಲೇಬೇಕ್ರಿ ಆಗಿದ್ರಿ ಆತವ್ರಿ ಇಲ್ಕಂದ್ರ ಇಲ್ಲ ಆತವ್ ಇಡ್ರಿ ಹ್ಮ್ ಹಾ ನಮ್ಗು ನಾಚೊ ಕೂತಾರ ನಾನ್ ಕಟ್ ಮಾಡ್ದ ರೀ ನಾನ್ ಸ್ವಲ್ಪ್ ಕೆಲ್ಸ ಐತೆಂತ ಬೆಸ್ ನ ಯಾಕಂದ್ರೆ
ತನಸ್ತಾರ ಟೈಮ್ ಆಯ್ತಲೇ ಈಗ ಕುಡ್ದು ತಿಂದು ಬೀಳುವಂತ ಟೈಮ್ ಆಯ್ತ್ ಈಗ
ನನಗೇನ ಸ್ವಲ್ಪ ಕಿಂಬಲ್ಲಿ ಹತ್ರ ಕೆಲ್ಸ ಐತ್ರಿ.
ಏನಿತ್ ಹೇಳ್ರಿ ಬಗೇ ಹರ್ಸ್ಕೊಮ ಹೇಳ್ರಿ ಯಾವ್ಗ ಯಾವ್ದ್ ಕೆಲ್ಸ ಯಾವ್ದಾದ್ರು ಒಮ್ಮೆ ಟಾಪಿಕ್ ಬಗ್ಗೆ ಮಾತಾಡ್ರಿ ಏನಾದ್ರು ಇದ್ರೆ.
ಅದೇ ರೀ ಇವ ಮತ್ ಇದ್ರುದ್ರಿ ಟೂರಿಗ್ ಹೋಮ್ ಅಂತಂದ್ರಿ ಪ್ರವಾಸಕ್ರಿ.
ಯಾವಾಗೊಂಬ್ರಿ ಟೂರಿಗೆ.
ಪ್ರವಾಸಕ್ ನೀವ್ ಯಾವಾಗಂತ್ರ್ ನೋಡ್ರಿ ಆ ಸಂಡೇ ಹೋಮ್ರಿ ಸಂಡೆ ರವಿವಾರ ಹೋಗಮ್ರಿ ರವಿವಾ
ರ ಸಂಡೇ ಯಾವ್ಕಡೆ.
ಬೈಕ್ ತಗೊಂದು ಹಾ ಇದು ಇದು ಪನೋಲ್ಡ್ ಹೋಗಂಬ್ರಿ.
ಯಾವ್ದ್ರಿ ಫನ್ ವರ್ಲ್ಡ್ ಆ ಫನ್ ವರ್ಲ್ಡ್ ಅಲ್ ಎಲ್ಲದ,
ಅಲ್ಯಾದ್ರಿ ಕಲಬುರ್ಗಿ ನ್ಯಾಗ್ ಆದ್ರಿ ಹ ವಾಟರ್ ಪಾರ್ಕ್ ಹ ಗೇಮ್ಸ್ ಅದಾವ್ರಿ ಫನ್ ವರ್ಲ್ಡೇ ತರ ಇದುಕ್ಕೆ ಅಲ್ಲದ್ರೀ ಹಾ ರೀ ಹಾ ಬಿದರ್ ರೊಟಿಗದರಿ ಅಲ್ಯ ರೀ ಬಂದ್ರ ಚಲೋ ಆದ್ರಿ ಆ ಮನೋರಂಜನ ಆದ್ರಿ.
ಏ ಅಮೌಂಟ್ ಬಾಳ್ ಓತ್ರಿ ಅಲ್ಲಿ ಎರಡ್ ಸಾವಿರ ಮೂರ್ ಸಾವಿರ ಓತದ್ ನೋಡ್ರಿ ನಾವ್ ಚೆನ್ನಾಗ್ ಎಲ್ಲಸ್ ಗೇಮ್ ಆಡೀವ್ ಅಂದ್ರೆ ಹ್ಮ್ ಮೂರ್ ಸಾವಿರ ಅಂತ ಬಂದ್ ಬರ್ತಂತ್ ನಾವ್ ಊಟ ಗೀಟ ಇಲ್ಲಿಂದ ಹೋಯ್ ಬರ್ಬೇಕಾದ್ರೆ.
ಹಾ ಬರ್ತರಿ ಮೂರ್ ಸಾವ್ರ್ ಹೋಗೆ ಹೊತ್ರಿ ಊಟ ಗಿಟ ಅಂದ್ರೆ ಬಾಳ್ ಕರ್ಚದ್ರಿ.
ಕಾರ್ಡ್ ಕೊಡ್ತರ.
ಹಾ ಕಾರ್ಡ್ ಕೊಡ್ತಾರ ಒಂದ್ ಕಾರ್ಡ್ ಪ್ರಕಾರ ಇನ್ ತಿಷ್ಟ ಅಂತ ಈ ಕ ಈ ಗೇಮಿಗಂತ್ ಇಷ್ಟ ಪಾಯಿಂಟ್ ಇರ್ತಾವ್ರಿ ಆ ಪಾಯಿಂಟ್ ಕಟ್ ಮಾಡ್ಕೊಂತ ಹೋತಾರಿ ಅವ್ರು.
ಅದೇ ಎ ಟಿ ಎಂ ಕಾರ್ಡ್ ಇದ್ದಂಗ್ ಇರ್ದ ಹಿಂಗ ಸ್ವೈಪ್ ಮಾಡಿದ್ರೆ ಸಾಕ ಅದ ಎಷ್ಟ ಇರ್ದ ಅಷ್ಟು ಎಂಟ್ರಿ ಚಾರ್ಜ್
ತೋತಾರ ನಾನ್ ಹೋಗಗಿನ್ೀ ನಾನ್ ನಮ್ಮ ಅವ್ರ ಕೂಡ ಹೋಗಿದಿ ರಿೀ ಹೋಗಿಷ್ಟ ಮಾಡಿ ಬಂದಾರ ನಾನ್. ಈಗ ಏನ್ರೀ ಯಾವ್ದಿ ಕ್ರಿಕೆಟ್ಂದ ಏನ್ ಮಾಡಿದಾರ ಮತ್ತ ಮ ಆಗ ರೀ ಜೀಕ ರೀ ಜೀಕದಲ್ರರಿ ಆ ಜೀಕದಾಗ ಕುಂತಾರೀ ಮತ್ ಬ್ರೆಶ್್ರ ಗಾಳಿಯಾಗ ಬ್ರಶ್ ಮಾಡದ್ರಿ ಜೀಗ ಹಾ ಅದ್ ಅದ ಆಡಿದಾರೀ ಮತ್ ಖಾಲಿ ಕಟ್ತಾರಲ್ರರಿ ಬ್ರಶ್ ಮಾಡಿ ನ ಕಡ ಕಡಿ ಬ್ಯಾಲೆನ್ ಮಾಡದ್ರಿ ಹಾ ಸ್ವಿಮ್ಮಿಂಗ್ ಪೂಲ್ನಾಗ್ರಿ ಯದು ಹದ್ನೈದು ನೂರನ್ ತೋಿದಿ್ರ ಅವ್ರಿ ಒಂದ ಮೂರ್ ವರ್ಷ ಇಿಂದ್ರೀ
ಹೌದ್ರಿ ಹದ್ಿನೈನೂರ ಅಪ್ಪ ಇವಾಗ ಅ್ರ ಎರಡು ಎರ ಸಾವಿರ ಎರವ ಸಾವರ ಆೆ
ಹಾ ಹಾಗಗರ್ದ್ರಿ ಈಗ ಈಗಂದ್ರ ಏನ್ ಇಲ್ರಿ ಇಲ್ರಿ ಅಷ್ಟೊಂದ ಇಲ್ರಿ ಆರ್ನೂರೇ ನೀನ್ ಏಳ್ನೂರ್ ತೊೊಂಡಿರ್ಬೋದ್ರಿ
ಹೇ ಅಷ್ಟಕ್ಕೆಲ್ಲ ಇಷ್ಟ ಅದವ್ರೀ ಒಂದು ಪಾಯ ಒಂದಂದು ಗೇಮಿಗೆ ಪಾಯಿಂಟ್ಸ್
ಎರಡ್ ಸಾವಿರ ಪಾಯಿಂಟ್ ಏನ್ ಕೊಡ್ತಾರೀ
ಅದೇ ನೀವು ಒಂದ ಒಂದು ಒಂದ್ ರೂಪಾಯಗ್ ಒಂದ ಇಟ್ಟಿರ್ತ್ತ ಬಿಡು ನೀವು ಎರಡ್ ಸಾವಿರದ ಎಷ್ಟು ರೀಚಾರ್ಜ್ ಮಾಡ್ತ ಅಷ್ಟ್ ಕೊಡ್ತಾರಾ ಇಲ್ಲ ಒಂದು ಗೇಮಿಗೆ ಎಷ್ಟು ಪಾಯಿಂಟ್ಸ್ ನ
ಏ ನೂರ್ ಪಾಯಿಂಟ್ ರೀ ಸರ ಅವೌದ ಗೇಮ್್ಯಾಗ ಹೆಂಗಂದ್ರರಿ ನೂರು ಪಾಯಿಂಟ್ ರೀ ಅರವತ್ ಪಾಯಿಂಟ್ ರೀ ಕ್ರಿಕೆಟಗ್ ನೋಡ್ರಿ ಕ್ರಿಕೆಟಗ ಎಂಬತ್ ಪಾಯಿಂಟ್ ಏನ ಇತ್ರಿ ಎಂಬತ್ ಪಾಯಿಂಟ್ನಾಗ ಒಂದ ಹನ್ನೆರಡ್ ಬಾಲ್ ಆಾತರಿ ಹನ್ನೆರಡ್ ಬಾಲ್ನಾಗ ಆಡ್ಬಬೇಕಕ್ರೀ
ಎಷ್ಟು ಚಾಟ್ ಹೊಡತ ರ ತಾವುಗಳು.
ನಾವವು್ ನೋಡ್ರಿ ಒಂದು ಒಂದು್ ಹನ್ನೆರಡು ಬಾಲ್ನಾಗ ಒಂದ ಎಂಟು ಬಾಲ್ ಆಡನ್ ಒಂದ್ ಮೂರು ಮೂರ್ ನಕಕ್ ಬಾಲ್ ಮಿಸ್ ಆಗ್ಯದದು ಬಾಳ ಸ್ಟ್ಗಿ್ರೀ ಸೆಟಿಂಗ್ ಬರ್ದ್ರಿ ಫಸ್ಟ್ ಅವರು ಹೇಳ್ತಾರ ಅವ್ರಗ್ ಹಾಕ್ತಾರೀ ಫಸ್ಟ್ಗ ಸ್ಲೋ ಹಾಕ್ತಾರೀ ಆಮೇಲೆ ಬರ್ಬರ್ತ್ತ ಸ್ಪೀಡ್್ರೀ ಹೆವಿ ಸ್ಪೀಡ್ ಬಂದ್ಬಿಡ್ತಾರೀ ವಾಲ್ ಮಷಿನ್ಾಗ ರೀ ಸೆಟ್ ಮಾಡಿ ಬಿಿಡ್ತಾರೀ ಸಡನ್ಲಿ ಸಣ್ಣ ಬಸ್ ಬಸ್ ಬಸ್ ಅಂತ ಬರ್ತವ್ರೀ ಇದ ಹೇಗೆ ಬರ್ತಾವ್ರಿ ಬಾಲ್ಗಳು ಏ ಹೊಡದ್ರರಿ ಏನ್ರೀ ಅದು ಪ್ಲಾಸ್ಟಿಕ್ ಬ್ಯಾಟ್ ಇರ್ತಾವ್ರೀ ಪ್ಲಾಸ್ಟಿಕ್ ಬಲ್ ಇರ್ತ ಎಲ್ಲಿ ಹತವ ಹಾ ರೀ ಏನ್ ಪ್ಲಾಸ್ಟಿಕ್ ಬಲ್
ಅಂದ್ರೆ ಇದು ನೀ ಹೆಂಗ್ ನೀನ್ ಹೇಳದ್ ಹೆಂಗಿದೆ ಅಂದ್ರೆ ಗಾಳಿಯಲ್ಲಿ ಗುಜ್ಜು
ಹಾ ನಮ್ ಮೈ ಹೋಗಿ ನಾವವು ಬ್ಯಾನ ಮಾಡ್ತಂದ ಹಾ ರೀ ಹಂಗಗೆ್ ನೋಡ್ರಿ ನ ಹೋಗಿ ನಾವು ಗಾಲಿ ಮಾಡ್ಕೊಂಡಂಗ್ರಿ ಆದದ್ರ ಇದ್ರಕಿನ ಬೇರೆ ಬೇರೆ ಆಡ್ಬೇಕೇ್ರಿ ಬೇರೆ ಬೇರೆ ಆಡ್ಬೇಕ್ರಿ ಯಾಕಂದ್ರೆ ಹಾ ರೀ ಹಂಗ ಇಲ್ರಿ ಹೆಂಗಿದ್ರೆ ಮೋತಿ ಮೋತಿ ಬ
ಹ್ಮ್ ಅದ ಇತ್ತಲ್ಲ ರಿ ಅರಿಲಿ ಬಿಡ್ರಿ ಏ್ಐ್ತೇನ ಮನ್ಷ್ಯರ್ಕಿಂತ ಹೆಚ್ಚನ್ ಏನ್ ಜಲ್ರಿ ಅವನು ರೊಕ್ಕಾನೆ ತಗೋತಾರ ಅಂತಂದಲ್ರಿೀ ಟ್ಯಾಕ್ಸ್ ಹಕಾಗಲ್ಲ ಅವ್ರಿಗೆ
ಇದು ನೋಡಿ ಕಲ್್ರ ಅವ
ೀ ಯಾವವುದೇ ಇದ್ರ ಒಂದು ರಿಪೇರಿ ಕಾಸ್ಟ್ ಅಂತ ಇದೇ ಇರುತ್ತೆ ನಾವವು ರಿಪೇರಿನೇ ಮಾಡ್ಲಾರ ಇನ್ಕಮ್ ಿಸ
ಹಾ ಮತ್ ಅವರು ಹಂಗೆ ಗಳಿಸಸ್ತಾರಲ್ರರಿ ಹಂಗಿ ಪ್ಲಾಸ್ಟಿಕ್ ಇದ್ ಮಾಡಿ ಗಳಸ್ತಾರೀ ಅವ್ರು
ನಾವವು ಹೋಗೋರ್ ಹುಚ್ಚರ ಇಲ್ಲಿ ನಮ್ಗೆಲ್ಲಾ ಅಮೌಂಟ್ ಜಾಸ್ತಿ ಆಗಿರುತ್ತ ಮತ್ತೆ
ಹ್ಮ ಅದೇ ರೀ ಅದ್ರಕಿನ್ನ ಇವು ಬೇರೆ್ ಮಾಡಬೇಕ್ರೀ ಬೇರೆ ಬೇರೆ ರಿ ಲಘು ನ ಭಳ ದಾವರಿ
ಏನ್ ಆಡಿದ್ರಿ ನ ಅ ತ ಇಲ್ಲೇ ಸುಮ್ಮನೆ ಅದಕ್ ಹೋದ್ರೆ ನಡೀತಿೀರಿ ಸೈನ್ಸ್ ಮ್ಯೂಸಿಯಂ್ ಅದಲ್ರರಿ ಇಲ್ಲಿ ವಸ್ತು ಸಂಗ್ರಹಾಲಯ ಹ ಅಲ್ಲಿ ಅದ ಪಾರ್ಕ್ ಕದ ಮ್ಣ ವ ಗುಡಿ ಅದದೆ ಈ ಚಿಚೋಳಿ ದಿನ ಒಂದ ಪಾರ್ಕ್ ಇದೆ ಅದು ಮ್ಯ ಮೃಗಾಲಯ ಆಗದ
ಎಲ್ರಿ ಚಾೂನೆಿ ಎಲ್ರಿ ಬಂದ್ ಮಾಡ್ರಿ ಯ್ ಪ್ರಾಣಿಗಳ ಇಲ್ಲ ಅಂತ ಎಸಿಂದ
ಏ ಅಲ್ಲಿ ಎಲ್ಲಿ ಗೊತ್ತೇನೆದು ಮುೃಗಾಲಯ ಅಷ್ಟ್ ಅಮೌಂಟ್ ಎಲ್ಲಾ ಬಿಡುಗಡೆ ಅದ ಎಲ್ಲ ಗೊತ್ತ ಮುೃಗಾಲ ಏನಾದ
ಜೋರಿಗೆ ಬನ್ನಿ ರೀ ಜೋರಿಗೆ ಹೋಗಾರ ಇದ ಕಲ್ಬುರಗ ಹೋಗ ನೋಡ್ರಿ ಜೋರಿಗೆಸ
ಅಲ್ಲ ಇಲ್ಲ ಅದ್ರೀ ಅದು ಆ ಕಡೆ ಆಗಿಲ್ಲ ಬೇರೆ ಕಡೆ ಆಗ್ಯ ಈ ಕಡೆ ಆಗ್ಯಾದ್ರೀ ಅದು
ಅಲ್ಲೇ ರೀ ನಾನ್ ನೋಡಿದ ರೀ
ಇಲ್ಲ ಇಲ್ಲ ಈ ಕಡೆ ಬೇರೆ ಕಡೆಗೆ ಹ ಅದು ಈಡೆ ಕಖರ್ಗೆ ಪೆಟ್ರೋಲ್ ಪಂಕ್ ಆದದಲ್ರಿ ಇಕಡೆ ಆತದ
ಹಬ್ಬಬ ಒಕಡಿಿ ಓಳಾಕರಿ ಪೂರ್ತಿ ಓಳಾ ಕರಿ
ಏ ಅದದು ರೋಡ್ ಬಿಟ್ಟು ಬಾಳ ದೂರ ಆದ್ರಿ ಅದ ಚಿಂಚೋಳಿ ಬಲಿ ಬರದ್ರಿ ಚಿಂಚೋಳಿ ಸಮೀಪದ ಹಾ ಮತ್ತ ಚಿಂಚೋಳಿ ಈ ಕಡೆ ಬರುತ್ತೇನಾ ಹ್ಮ್ ಮತ್ತ ಅದೇ ಏನ್ತ ಚಿಂಂತೋಳಿ ಸೈಡ್ ಅ ಚಿತ್ತಾಪೂರ್ ಕಡೆ ಚಿಂಚೋಳಿ ಬಳಿ ಬರತ್ತತ್ ನೋಡ
ಹ್ಮ್ ಹ ರೋಟಿ
ಅದ ಎಲ್ಲಿತ್ತು ಗೊತ್ತಾ ಮೊದಲ್ದ ಮೊದ್ ಎಲ್ಲಿತ್ತು ಗೊತ್ತೇ ನಿನಗೆ ನಗರದ ಪಾರ್ಕ್ ಇತ್ತು ನಗರ ಪಾರ್ಕ್ ಅಂದ್ರೆ ಈ ಸೈನ್ಸ್ ಮ್ಯೂಸಿಯಂ ಇನ್ನೊಂದು ಪಾರ್ಕ್ ಸಟಿ ಪಾರ್ಕ್ ಹ ಅಪ್ಪಾ ಕರಿ
ಇಲ್ರೀ ಬಾಳಷ್ಟು ಜನ ಹೇಳದ್ರ ಇಲ್ಲಿ ಜೋರಿಗೆ ಜೋರಿಗೆ ಜೋರಿಗೆ ಹೋಗೋದಾರಿ ಜೋರಿಗೆ ಹೋಗ ಹೋಗೋದಾರಿ ಅಂತಂದ್ರಲ್ ಇಲ್ಲ ಇಲ್ಲಿ ಹಾದಿ ಹಾದೇ ಹಾದಿ ಅಂತ ಎಷ್ಟ ಅಂದ ಶೋ ಸೋಷಿಯಲ್ ಮೀಡಿಯಾದಾಗ ಚಿತ್ರಣದಾಗ ಬಿಟ್ಟಿದ್ರಿ
ಬಂದಿನ ಜೂಗೆ ಇಪ್ಪತ್ ರೂಪಾಯಿ ಟಿಕೆಟ್ ಇತ್ ನೋಡ್ರಿ ಇದು ಅಲ್ಲೇಜ ಕಲ್ಬುರ್ಗಿ ಹಗಿದ್ದಾಗ ನಾವನು ಆ ಕಡೆ ಹೋಗ್ತಿದವಲ್ಲಾ
ಹೌದೌದು್ರ
ಹೋದಾಗೆಲ್ಲ ಅಲ್ಲೇ ಓ್ತಿದ್ರು ಜದಾಗೆಲ್ಲ ಅಲ್ಲಿ ಏನೇನ ಇದಿದ್ದು ಅಂದ್ರೆ ಬಾಯ ಇದು ಕೋತು ಮತ್ತ ಇದು ಕ್ರೀ ಜಿಂಕೆ ಇದಿದವು ನವಿಲಿಗಳುಿದವು
ಹಾ ಇವೇ ಇರ್ತವ್ರೀ ಯ್ತ್ ತೋ್ರಿ ಅಲ್ಲಿಗ ಹೋದ್ರ ಐತ್ರಿ ಇವ ಫನ್ೋಲ್ಡಗ್ ಹೋಗಿ ಅಷ್ಟ ನೀ ದೊಡ್ ಖರ್ಚ ಮಾಡಕೇಬೇಕಾದ್ರೆಫ ಹೋಗಿ ಒಂದ್ ಎರಡ್ ಸಾವಿರ ರೂಪಾಯಿ ಅಲ್ಲೇ ಬಿಡಿಬೇಕಾದ್ರಿ ಹಾ ರೀ
ಹ್ಮ ಎಷ್ಟ್ ಬಿಟ್ಟಿತ್ ನೋಡ್ರ ಮತ್ತೇಏನಿಲ್ಲಲ್ಲ ಇದ್ರ ಬಿ ಇದ್ರಕ್ಕಿಂತ ಜಾಸ್ ಅಲ್ಲಿ ನಾವೇ ನೋಡ್ಲಿಲ್ಲ ಈ ಕಡೆ ಒಂತವರಿ ಹೋದ್ರೆ ಗ ಬ ಮಲ್ಲ ಸಿಂದಗಿ
ಏ್ರ ದಾಂಡೇಲಿ ಏ ಹೋಗ್ರರಿ ದಾಂಡೇಲಿಗ್ ಹೋದ್ರ ಚಲೋದ್ದಲ್ರಿ
ದ ಹಾ ದಾಂಡಿ ಇನ್ನು ರೊಕ್ಕ ಕೊಟ್ರೆ ಬರವಾಗಿಲ್ಲ ದಾಂಡಿಯಲಿ ಎಕ್ಸ್ಪೆರಿಮೆಂಟ್ ಮಾಡಕ್ ನೋಡ್ರಿ ಆರ್ಸೆ
ಹೋಗ್ಯಷ್ಟ ನ ಬೋಟಿಂಗ್ ಬೋಟಿಂಗ್ ಆಡಿದ್ರ ಐತ್ರಿ ಹಾ ರೀ ಯಾಕಂದ್ರ ನಾವವು ಹೋಗಿವವ್ರಿ ಅಲ್ರರಿ ಅಲ್ರರಿ ನಾವವು ಹೋಗಿದ್ದೀವ್ರೀ ಹೋಗಿ ಇಲ್ಲಿ ಬಾಂಡ್ ಇೇ ಬೋಟಿಂಗ್ ಆಡಿಲ್ರರಿ ನಾವು
ಸರಿ ತಗೊಳ್ಳಿ ಈಗ ಮತ್ತೆ ಏನಾಗಿಿಲ್ಲ ಇದೇ ಸಂಡೇನೆ ಮತ್ತತ್ ಹೋಗೋಣಂದ್ರ ಕಡೆ ಹೋಗಂಬ್ರಿ ಅಲ್ಲಿ ಇದು ಲೈ ಇದ್ರಾಗ್ರೀ ರಜಾಟನ ಉಳ್ಕಂಬ್ರಿ ಒಂದ ಎರಡ್ ಸಾವಿರ
ದಾಂಡೆಲಿಗ್ ಹೋಗಮ್ರೀ ದಾಂಡೆಲಿಗ್್ರೀ ಹೆಂಗಿದ್ರ ಕಲ್ಬುರ್ ಲೇಶನ್ ಬಸ್ ಅದಾವ್ರೀ
ಹ ಶಾಪುರ ಇಂದರ ಕಡೆ ಬಸತ ಏ ರಗಡ್ ಬಸ್ತ ರೀ ಶಾಪುರ ನಾನು ಎಷ್ಟು ಸರಿ ಧಾರ್ವಾಡ ಹೋಗಿನನಿಲ್ಲ
ಹೌದೌದ್ರೀ ನಾ ಕೇಳ್ಪಟ್ಟಿಲ್ರರಿ ನಾ ಇತ್ತೀಚ ಕಬುರ್ಗ ಲೇಶನ್ದ ಒ್ೇಶ ಕೇಳ್ಪಟ್ಟಿ
ಪ್ರತಿ ಒಂದು ಬಸ್ ದಾಂಡಲಿ ಹೋಗ್ಬೇಕಾದ್ರೆ ಹುಬ್ಳಿ ಮ್ಯಾಗೆ ಹೋಗ್ಬೇಕು ಇಲ್ಲ ಧಾರವಾಡ ಮ್ಯಾಗ ಹೋಗ್ಬೇಕು
ಹೌದೌದೌದು ಆ ಕಡೆ ಹೋಗೋಣ ಎಷ್ಟ್ ಖರ್ಚ ಆದರ್ಬೋದ್ರಿ ಅಂಜಾದ್ರಿ ನಿಮ ಪ್ರಕಾರ ರೀ ಒಬ್ರೊಬ್ರಗ್ರೀ ಎರಡ್ ಸಾವಿರ ರೂಪಾಯಿ ರೀ
ಹ್ಮ್ ಅಲ್ಲಿ ಹೋಗ್ ಬರ್ಬೇಕಾದ್ರೆ ಎರಡ್ ಸಾವಿರ
ಎರಡ್ ಸಾವಿರ ರೂಪಾಯಿ ರ ಹಾ ರರಿ ಆಯ್ತ ತೋ್ರಿ ಅಷ್ಟ ಮಾಡಾಮ್ರಿ ಹೋಗಮ್ರಿ
ಸುಮ್ನೆ ಇಲ್ಲಿೋಗ ನಾವ ಈಗ ಸು್ನೆ ಹೋಗ್ ಬರ್ತತಿ ಅಂದ್ರ ಇಲ್ಲಿ ಈ ಗುಬರ್ಗ ಹೋಗಿ ಬರ್ತೀವಿ ಅ್ರ ಪನ್ಳ್ಳಿಗೆ ಹ್ರ್ತಂದ್ರ ಎಡು ಸಾವಿ
ಹೋಗಿ ಹೋತವ್ರೀ ಅದೇ ಹೊರಕ್ಕೋದಾಗ ಆ ಕಡೆ ಹೋದ್ರಿ ತುಸು ತಿನಕಿನ ಕಸ
ಹ್ಮ್ ಇದಲ್ಲಿರಿ ಸುಮ್ನೆ ವೇಸ್ಟ್ ಇಲ್ಲಿ ಫನ್ ವಲ್ಡ್ ಸಣ್ಣ ಹುಡುಗರ ನ ಮಜಾಗ ಆಟ ಆಡ್ತೇವ್ರ ಅಂತವಾಡೇನ್ರಿ ನಾ್ ಹೋಗಿಸ ನಮಗ್ ಬೇಕಾಗಿರೋದು ಅಲ್ಲಿ ಸ್ವಿಮ್ಮಿಂಗ್ ಪೂಲು ಆ ಒಂದು ನೇಚರ್ ಅಲ್ಲಿ ಹೊಳೆ ಅಲ್ಲಿ ಪ್ರಾಣಿಗಳು ಬಾಳ ಅವ್ರೀ ಅಲ್ಲಿ ಅಲ್ಲಿ ಅನ್ಲಿಮಿಟೆಡ್ ಊಟ ರೆಸಾರ್ಟ್ ನ ರೂಮ್ಸ್
ಒಂದ್ ಒಂದ್ ದಿನ ಇದ್ ಸರ್ ಅಲ್ಲರೀ ಒಂದ್ ದಿನ ಇದ್ರ ಪರವಾಗಿಲ್ಲ ಅಲ್ಲಿಗೆ ಹಕಂಬ್ರಿ
ಹಾ ಕೈ್ಯಾಾಕ ಹಿಂಗಗೆ ಜಾಗ ಹಿಂಗ ಸಣ್ಣ ಅಲ್ೀ ಜಗ್ಗೆ ಆಕ್ಟ ಹೊಡ್ಸದವ್ರೀ ಮತ್ತೆ ತಲ್ಲಿ ಏನ್ ಮಾಡ್ತಾರ ಅ ಪಿಕ್ನಿಕ್ ಅಂತ ಮಾಡ್
ಹೌದ್ರಿ ಮತ್ ಮೊಸಳೆಗಳುದನದಾವ್ರೀ ಮೊಸಳೆಗಳು ಅಂದ್ರೆ ಲೆಕ್ಕಕ್ಕಿಲ್ರರಿ ಅಲ್ಲಿ ದಾಂಡೆಲ್ಗಂದ್ರೆ
ಫೇಮಸ್ ಅದ ಬಿಟ್ರ ಅದು
ಫೇಮಸ್ ಅದ್ರೀ ಯಾವಾಗ ನೋಡಿದಲ್ರರಿ ಅದ ನೋಡಿಗಷ್ಟುಂದ ಯಾವ್ದನ್ರೀ
ಕರ್ನಾಟಕದಾಗ ಇರೋದು ಒಂದೇ ಪಾರ್ಕ್ ಮೊಸಳೆ ಇದು ಅಲ್ಲೇ ಅದದು ದಾಂಡೆಲ್ದಾಗ
ಹ್ಮ್ ರೀ ನೋಡಮ ಹೋಗಮ ತೋರಿ ಹೋಗಂಬ್ರಿ ಸಂಡೆ ದಿನ ನಾವ್ ಹೋದ್ರಯ್ತು ಹೋಗೀಷ್ಟನೆ ಎಲ್ಲಾ
ಹೇತೀರಪ್ಪಾ ಬರಿ ಮ್ ಮಾಡತೀರಿಮ್ಗೆ
ಯ ಯಾರಿಗ ಹೇಳನ್ರಿ ಯಾರಿಗ ಮತ್ತ ಯಾರಿಗೆ ನಾವ್ ಇದ ಅಲ್ರಿ ಒಂದ್ ನಾಲ್ಕ್ ಮಂದಿ
ಹಂಗಲ್ರರಿ ಸರ ಇವಗ ಪ್ಲಾನ್ ಎಲ್ಲ ಮಾಡತಿರಿ ಮತ್ತೆ ಕ್ಯಾನ್ಸಲ್ ಮಾಡಿದಾಗ ಬೀಳ
ಸರ ಕ್ಯಾನ್ಸಲ್ ಮಾಡಲ್ರಿ ಹೆಂಗಿದ್ರರು ಹೋಗದ ಆದ್ರೂ ಹೋಗರಿ ಮ ಏನ್ ಮಾಡದ ಹ ಇಲ ಹೋಗ್ರಿ ಈ ಸಲ ಪಕ್ಕ ಬಿಡದಡ ಬಿಡ ಸರಿ ಆಯ್ತು